ಅಯ್ಯ
ಏಲೋ ಬ್ರೋ
ಏನ್ ಬ್ರೋ ಕಾಲ್ ಮಾಡಿದ್ದೆ ಏನ್ ಸಮಾಚಾರ
ಏನಿಲ್ಲ ಬ್ರೋ ಹಂಗಗೆ ನೀನ್ ಹೆಂಗಿದ್ಯಾ ಏನು ಅಂತ ಮಾತಸಂತ ಮಾಡಿದ್ದೆ
ಹೌದಾ ಚೆನ್ನಾಗಿದ್ದೀನ್ ಬ್ರೋ ನೀನ್ ಹೆಂಗಿದಯ
ಚೆನ್ನಾಗಿನ್ ಬ್ರೋ ಬ್ರೋ ನಿನಗೆ ಒಂದ್ ಡೌಟ್ ಇತ್ತು
ಹಾ
ಈಗ ನಿನಗ್ ಗೊತ್ತ ಹತ್ತರಂಗೆ ನಾ್ ಆ ಅಲ್ಲಿಂದ ಟ್ಯಾನ್ ಆಕಿದ್ವಿ ನಾವು ಒಂದೊಂದು ಸೈಟ್ ನಮ್ ಸೈಟ್ ಅಲ್ಲಿ ಒಂದ ಮನೆ ಕಟ್ಸೋ ಅಂತ ನೀಗ ರೀಸೆಂಟ್ ಆಗಿ ಹೇಳಿದ್ನಲ್ಲ ಬ್ರೋ ಅದಕ್ಕೆ ಈಗ ಮನೆಗೆ ವಾಸ್ತು ಪ್ರಕಾರ ನೋಡು ಹಂಗಂಗ ಎಂತೆಲ್ಲಾ ಇದ್ ಮಾಡ್ತ ತೆರೆ ನೀಗ ಅಂದ್ಸ ಪ್ರಕಾರ ಏನ್ ವಾಸ್ತು ಪ್ರಕಾರ ಅವ್ರ ಹತ್ರ ಕೇಳಿದ್ರೇನೆ ಚನ್ನಾಗ ಇಲ್ಲಾಂದ್ರೆ ಸುಮ್ಗೆ ಮಾಡ್ ಕ್ಕಳರೆ ಆಗುತ್ತಾ ಏನು ಅಂತ ಹಾ
ಹೆಂಗಿದಾರ ಅಪ್ಪ ಅಮ್ಮ
ಚೆನ್ನಾಗಿದ್ದಾರೆ ಬ್ರೋ
ಹ್ಮ್ ಚೆನ್ನಾಗಿದಾರತ್ರ
ಅದಕ್ಕೆ ಬ್ರೋ ಹ ಅದೇ ಬ್ರೋ ಇದು ವಾಸ್ತವ ಬಕ್ರಾ ಕೇಳ್ಕಂಬಂತ ಅಂದ್ರು ಅದ್ ಕೇಳ್ಬೇಕಾ ಬ್ರೋ ಕೇಳಿಲ್ಲ ಅಂದ್ರೆ ಏನಾಗಲ್ವಾ
ಬ್ರೋ ವಾಸ್ತು ತುಂಬಾ ಮುಖ್ಯ ಬ್ರೋ ಮನೇಲಿ ಇಲ್ಲ ಅಪ್ಪ ಅಮ್ಮ ಜಗಳ ಇಲ್ಲ ಮಗ ಮ ಅಪ್ಪನ ಜಗ್ಡ ಇಲ್ಲ ಅಮ್ಮ ಮಗ ಜಗ್ಡ ಇಲ್ಲ ದುಡ್ಡು ಬಂದಿರೋ ಇರೋದು ಆಹಾ ಆಮೇಲೆ ತುಂಬಾ ಕಷ್ಟ ತುಗೋಳು ಸಮಸ್ಯೆಗಳು ಇರ್ತಬ್ರೋ ವಾಸ್ತು ಪ್ರಕಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸ್ವಲ್ಪ ಜನಾಗ ಈಸ್ಟ್ ಫೇಸಿಂಗ್ ಆಗ್ ಬರುತ್ತೆ ಸ್ವಲ್ಪ ಜನಾಗ್ ನಾರ್ತ್ ಫೇಸಿಂಗ್ ಸ್ವಲ್ಪ ಜನಾಗ ವೆಸ್ಟ್ ಫೇಸಿಂಗ್ ಬಟ್ ಯಾರಿಗೂ ಸೌತ್ ಫೇಸಿಂಗ್ ಮಾತ್ರ ಆಗ್ ಬರಲ್ಲ ಅದು ತಿಳ್ಕೊಂಡಿರೋ ಹ್ಮ್ ಅದ ಒಂಥರ ರಾಕ್ಷಸ ಮೂಳೆ ಅಂತಾರೆ
ಹ್ಮ್
ಹ್ಮ್ ಆಮೇಲೆ ಅದೇ ಬ್ರೋ ನಮಗೋದ್ರು ಈಸ್ಟ್ ಫೇಸಿಂಗ್ ಆಗ್ಬರೋದು ನೀಮ್ಮ ಚೆಕ್ ಮಾಡಸ್ಬಿಟ್ಟು ಕ್ಲೀನ್ ಆಗ ಹುಷಾರಾಗೆ ನೋಡ್ ಕೊಂಡು ಮನೆ ಹ್ಮ್ ಹ್ಮ್ ಕಡಿಸ್ತಿದ್ಯಾ ಇಲ್ಲ ಅಪಾರ್ಟ್ಮೆಂಟ್ ತಗೊತಿದ್ಯಾ ಬ್ರೋ
ಅಂದ್ರೆ ಬ್ರೋ ಈಗ ಆಹ ಸಹಿ ತೆಂಗಿರು ಐತೆ ಅದಕ್ಕೆ ಏನ್ ಕಟ್ತ ಓಕೆ ಬೆಸ್ಟ್ ನಮ್ದಾಗಿರ್ತಿ ಈಗ ಅಪಾಯಂ್ಮೆಂಟ್ ಅಂತೀವಂದ್ರೆ ಅ ಬೇರೆ ಸೈಟ್ ಮತ್ತೆ ಇಷ್ಟ ದಸ ಅಂತ ಲಿ ಕಮ್ಮ
ಇಲ್ಲ ಇಲ್ಲ ಇಲ್ಲ ಬ್ರೋ ಲೀಸ್ಗೆ ಹಾಕಳದಿ ಇರಲ್ಲ ಫಾರ್ ಎಕ್ಸಾಂ ಎಕ್ಸಾಂಪಲ್ ಈಗ ನೀನು ಅಪಾರ್ಟ್ಮೆಂಟ್ ತಗೊಂಡೆ ಅನ್ಕೊ ಲ ಲ್ಯಾಂಡ್ ಶೇರ್ ವ್ಯಾಲ್ಯೂ ಅಂತ ಇರುತ್ತೆ ಲ್ಯಾಂಡ್ ಶೇರ್ ಅಂತ
ಹಾ
ಇವಾಗ ಅಪಾರ್ಟ್ಮೆಂಟ್ ಕಟ್ತಾರಲ್ಲಾ ಅಷ್ಟು ಜಾಗದಲ್ಲಿ ನಿನ್ ಹೆಸರಲ್ಲಿ ಇಷ್ಟು ಲ್ಯಾಂಡ್ ಅಂತ ಬರ್ದಿರ್ತ ತದೆ
ಹ
ನಾಳೆ ದಿವಸ ಆ ಅಪಾರ್ಟ್ಮೆಂಟು ಹೊಡದಾಕಿ ಲ್ಯಾಂಡ್ ಮಾರ್ಂಗ ಇದ್ರೆ ಅವಾಗ ನಿಂಗ ಅ ದುಡ್ಡು ಸಿಗುತ್ತೆ
ಹಾ
ಯಾವ್ದಡ್ದು ಅಪಾರ್ಟ್ಮೆಂಟ್ ಜಮೀನನ್ನ ಬೆಲೆ ಹ್ಮ್ ನಿಂಗ ಸಿಗುತ್ತೆ ಬಟ್ ಅದಕ್ಕೂ ಹೆಂಗಿದೆ ಅಂದ್ರೆ ಸ್ವಲ್ಪ ಇಪ್ಪ ಜನ ಏನ್ ಮಾಡ್ತಾರೆ ಲ್ಯಾಂಡ್ ಶೇರ್ ಕಮ್ಮಿ ಮಾಡ್ತಾರೆ ಅಪಾರ್ಟ್ಮೆಂಟ್ ಕಂಟ್ರಾಕ್ಟ್ ಬಿಲ್ಡರ್ಸ್ ಹಾ ಲ್ಯಾಂಡ್ ಶೇರ್ ವ್ಯಾಲ್ಯೂ ಕಮ್ಮಿ ಮಾಡ್ಬಿಟ್ಟು ಇನ್ನ ಎಕ್ಸ್ಟ್ರಾ ನಾಲ್ಕ್ ಐದು ಫ್ಲೋ ಇರ್ತ್ತಾರಾ ಅವಾಗ ಸಿಗೋ ವ್ಯಾಲ್ಯೂ ಸಿಗಲ್ಲ ನಿನ್ಗೆ ತುಂಬಾ ಕಮ್ಮಿ ಸಿಗುತ್ತೆ
ಹಾ
ಹಾ ಸೊ ಅದು ಎಲ್ಲ ಮ್ಯಾಟ್ರ ಆಗ್ತದೆ ಡಾಕ್ಯುಮೆಂಟ್ ಪಕ್ಕ ಇರಬೇಕು ಆಮೇಲೆ ಈ ಗೌರ್ಮೆಂಟ್ ಇಂದ ಫುಲ್ ಅಪ್ರೂವ್ಡ್ ಇರಬೇಕು ಇಲ್ಲಿೀಗಲ್ ಕನ್ಸ್ಟ್ರಕ್ಷನ್ ಆಗಿರಬಾರ್ದು ಎಕ್ಸ್ಟ್ರಾ ರ ಫ್ಲೋರ್ ಅವೆಲ್ಲಾ ಕಟ್ಟಂಗ ಇಲ್ಲ ಬ್ರೋ ಕಟ್ಟಿದ್ರೆ ಏನ್ ಗೊತ್ತಾ ಅವ್ರ ಲಾಭಾ ಬ್ರೋ ಅವ್ರರು ಫ್ರೀಯಾಗ ಕಟ್ಕೊಂಡಂಗ ಇರ್ತದು ಬಟ್ ನಿಂಗೆ ಮೋಸ ಆಗದು
ಅದಿಕ್ಕೆ ಬ್ರೋ ಅದ್ರ ಬಗ್ಗೆ ಏನು ಅಷ್ಟ ನನಗೆ ಪ್ಲಾನ್ಸ್ ಗಳು ಏನಿಲ್ಲ ಅದಕ್ಕೆ ಮನೆಗೆ ನಾನೇನ್ ಅಂದ್ರೆ ಮನೆಗೆಏ ಬೇಕಾಯ್ತು ಅಂದ್ರ ತರ್ಸ್ಕೊೋದು ಮಾಡದೆಲ್ಲ ನ ಮಾಡ್ತನ ಎಲ್ಲಾ ಪ್ಪಜ ನೋಡ್ಕೊಿರೋದು ಅಷ್ಟೇ ಬ್ರೋ ಅದಕ್ಕೆ ಈಗ ಸ್ವಾಮಿ ಅವ್ರ ಹತ್ರ ನೋಗ್ ಕೇಳ್ಕೊಂಬ ಅಂತೆಲ್ಲಾ ಹೇಳಿದ್ರು
ಹ್ಮ್ ಸ್ವಾಮಿ ಆತ್ರ ಏನ್ ಬೇಕಾಗಿಲ್ಲ ಬ್ರೋ ಆರ್ಕಿಟೆಕ್ಚರ್ ಹತ್ರಾನೇ ಹೋಗುವ ಆರ್ಕಿಟೆಕ್ಚರ ಇವಾಗ ವಾಸ್ತು ಪ್ರಕಾರ ಕಟ್ಸಕ ಕೊಡ್ತಾರೆ ಮನೆ ಪ್ಲಾನ್ ಎಲ್ಲ ಆರ್ಕಿಟೆಕ್ಚರ್ ಕ್ಲೀನ್ ಸಕ್ಕತ್ತಾಗ ಬರುತ್ತ ಬ್ರೋ ಮನೆ ನನ್ ಮಾತ ಕೇಳು ಒಳ್ಳೆ ಡಿಸೈನ್ ಈ ಇಲ್ಲಾಗೆ ಈ ಮಾಡ್ರನ್ ಆಗಿ ಹೆಂಗಿರ್ಬೇಕೋ ಹಂಗ ಇರುತ್ತೆ ಇಲ್ಲ ನಿಮ್ಮ ಅಪ್ಪ ಅಮ್ಮಗೆ ಹಳ್ಳಿ ಟೈಪ್ ಮತ್ತೆ ಒಂದ್ ಸ್ವಲ್ಪ ಮ್ರನ್ ನಿಂಗೆ ಮ್ರನ್ ಬೇಕಂದ್ೂನು ಅವನು ಮಿಕ್ಸ್ ಮಾಡಿ ಮಾಡಿ ಎರಡು ಮಾಡಿನೂ ಒಂರ ಡಿಸೈನ್ ಕೊಡ್ತಂದರು ಒಂದ್ ಸ್ವಲ್ಪ ಖರ್ಚ ಆಗ್ಬಹುದು ಬಟ್ ಏನಂದ್ರೆ ಮನೆ ಕಟ್ಟೋದು ಲೈಫ್ ಅಲ್ಲಿ ತುಂಬಾ ಈ ಇಂಪಾರ್ಟೆಂಟ್ ಡಿಸಿಷನ್ ಬರೋದು ತುಂಬಾ ಅಂದ್ರೆ ತುಂಬಾ ಮುಖ್ಯವಾದ ಇದು ಪ್ರಶ್ನೆ ಅದು ಸ ಅದ್ರ ಕಟ್ಬೇಕಾದ್ರೆ ನಾು ಹೇಳ್ತಿಲ್ವಾ ಖರ್ಚ ಆದಷ್ಟ ಆಗ್ಲಿ ಬ್ರೋ ನಿನ್ ಕೈ ಮೀರಿ್ರೂನು ಸಾಲ ತಗೊಂಡ್ ಕಟ್ಟ ಕಟ್ಬಿಡು ಆಮೇಲೆ ಹೆಂಗ ಒಂದ್ ಕಟ್ಕೋಣಿ ಅಂತೆ
ಕರೆಕ್ ಈ ನೆಕ್ಸ್ಟ್ ಅದೇ ಪ್ಲಾನ್ ಆಗೀ ನೀ ಮಾಡ್ಬೇಕು ಅಂತ
ಹ್ಮ್ ನನ್ ಆರ್ಕಿಟೆಕ್ಚರ್ ನಂಬರ್ ಕೊಡ್ತೀನ್ ಬೇಕಿದ್ರೆ ಹೋಗೊ ಅವ್ನ ಜೊತೆ ಮಾತಾಡುದು ಸಕ್ಕತ್ತಾಗಿ ಮಾಡ್ಕೊಡ್ತ.
ಅದೇ ಬ್ರೋ ನಿಮ್ ಫ್ರೆಂಡ್ ಎಂತಿದ್ದಲ್ಲ.
ಹ್ಮ್ ಹದ ನಮ್ ಮನೆ ಕಟ್ಸೋನ್ ನೋಡು.
ಹಾ ಬಿಡು ಬ್ರೋ ನಿಮ್ ಮನೆ ನೋಡಿ ಮಸ್ತ್ ಆಗ.
ಹ ಅವನೇ ಪ್ಲಾನ್ ಎಲ್ಲ ಮಾಡ್ಸಿದ್ದು. ಪ್ಲಾನ್ ಆಮ. ಪ್ಲಾನ್ ಮಾಡ್ದ ಆಮೇಲೆ ಇಂಟೀರಿಯರ್ ಅವನೇ ಡಿಸೈನ್ ಮಾಡ್ಕೊಟ್ಟ. ಆಮೇಲೆ ಇಂಟೀರಿಯರ್ ಅವನೇ ಹಾಕ್ಸ್ತ ಆಮೇಲೆ. ಈ ಸೋಫಾ. ಹ ಆಮೇಲೆ ಕರ್ಟನ್ನು ಆಮೇಲೆ ಟಿ ವಿ ಎಲ್ಲೆಲ್ಲಿ ಇಡಬೇಕು ಎಲ್ಲಾ ಅಡಿ. ಎ ಟು ಝೆಡ್ ಪ್ಲಾನ್ ಮಾಡ್ಕ ಕೊಟ್ಟ ಬ್ರೋ. ಯಾಕ ಕಲರ್ ಕಟನ್ ತಗೊಬೇಕಂತಾನೂ ಹೇಳ್ಕೊಟ್ಟ ಆಮೇಲೆ. ನಾನ್ ಶಾಪಿಂಗ್ ಹೋದಾಗು ಅವನ್ ಅವನ್ನ ಕರ್ಕೊಂಡು ಬರ್ತೀರಾ ಅಂತ ಕೇಳಿದ್ರೆ. ಹ್ಮ ಸರ್ ಬರ್ತೀನಿ ಅನ್ಬಿಟ್ಟು ಎಷ್ಟ್ ಚೆನ್ನಾಗ ಬ್ರೋ ಸಾಕತ್ತಾಗ.
ಫುಲ್ ಅಂದ ಎ ಫುಲ್ ಫ್ರೆಂಡ್ಲಿ ಆಐತಾನಲ ಅವನ್ ಮಾತ್ರ.
ಅಡ್ಲಿ ಅನಕ ನಾನೊಬ್ರು ಅವನು ಬಿಸ್ನೆೆಸ್ ಅಲ್ಲಿ. ಕಸ್ಟಮರ್ ನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನಂದ್ರೆ. ಆಸ್ ಏ ಫ್ರೆಂಡನು ನೀನ್ ಅಷ್ಟು ಬೆಲೆ ಕೊಡಲ್ಲ ಕಸ್ಟಮರ್ಗೆ ಅಷ್ಟು ಬೆಲೆ ಕೊಡತಾನೆ. ನನ್ ಫ್ರೆಂಡ್ಶಿಪ್ ಅವ್ನ ಜೊತೆ ನನ್ ಫ್ರೆಂಡ್ ಇದ್ದಿಲ್ಲ ಬರೋ ಫ್ರೆಂಡ್ಶಿಪ್ ಮಾಡಿದ್ದಿಲ್ಲ ನಾನು. ಫಸ್ಟ್ ಅವ್ನ ಆಫೀಸ್ಗೆ ಹೋದೆ ಮಾತಾಡ್ದ ನಂಗಗೆ ಹೊಟ್ಟೆ ಹಸಿತಿತ್ತು. ನಿಂ ಗೊತ್ತಲ್ಲ ನಂಗ್ ಹೊಟ್ಟಷ್ಟಿದ್ರೆ ನಾನು ಒಬ್ಬನೇ ತಿನ್ನಲ್ಲ ಊಟಕ್ಕೆ ಕರೆದೆ ಊಟಕ್ಕೆ. ಕಳದ್ಮೇಲೆ ಊಟ ಮಾಡ್ತಾ ಅ ಊಟ ಮಾಡ್ತಿದ್ರಿ ಬಿಲ್ ಕಟ್ಟಕ್ ಬಂದ. ಅಲ್ಲಬ್ರೋ ನನ್ ಮುಂದೆ ಯಾರನ್ನ ಬಿಲ್ ಕಟ್ತಾರ ಹೇಳು. ನಾನ್ ಬಿಟ್ಟಿಲ್ಲ ಬಿಲ್ ಕಟ್ಟಕ್ಕೆ ಬಿಲ್ ಕಟ್ಟಕ್ ಬಿಟ್ಟಿಲ್ಲ ಆಮೇಲ್ ನಾನೇ ಕಟ್ಟಿದೆ. ಆಮೇಲೆ ಯಾವಾಗ. ಆನ ಅವ್ರ ಹೊರಗ ಸಿಗೋಣ ಸರ್ ಹಂಗೆ ಟಚ್ಲ್ಲಿ ಇರ್ರಿ ಅಂತಾನ ಹೇಳ್ದೆ. ಆಮೇಲೆ. ಕ್ಟ್ ದಿವ್ ಮತ್ತೆ ಆಫೀಸ್ಗೆ ಹೋದೆ ಪ್ಲಾನ್ ಏನ್ ಮಸ್ತ್ ರೆಡಿ ಮಾಡ್ಕೊಟ್ಟ ಅಂದ್ರೆ ಹೊರಗಿಂದು. ನನ್ ಕೇಳ್ದ ಸರ್ ಇಂಟೀರಿಯರು ನೀವೇ ಮಾಡ್ತೀರಾ ಎಕ್ಸ್ಟೀರಿಯರ್ ಮಾಡ್ಕೊಟ್ಟಿದ್ದೀರಲ್ಲ ಅಂದ್ರೆ ಹ್. ಸರ್ ನಿಮ್ಗೆ ಹೆಂಗ ಹೆಂಗ್ ಬೇಕ ಹೇಳಿ ಹಂಗಂಗ ಮಾಡ ಸರ್ ನನ್ಗೆ ಈಸ್ಟ್ ಫೇಸಿಂಗ್ ಒಂದ್ ಆಗ್ ಬರುತ್ತೆ. ಅದು ಅದೊಂದು ಪೂಜಾರಿ ಕೇಳಬ್ರೋ ಯಾವ ಫೇಸಿಂಗ್ ನಿಂಗ ಆಗ್ ಬರುತ್ತ. ಅಂಥ.
ಹಾ ಅದೇ ಬ್ರೋ ಅದಕ್ಕೆಲ್ಲ ವಾಸ್ತು ಪ್ರಕರಣ ಅನ್ನೋದು. ಈಗ ಮನೆಯಲ್ಲೂ ಅದೇ ಹೇಳ್ತೀರಾ ಅದನ್ನ ನೋಡ್ಕೊಂಡೋದ್ರೆ ನೀನ್ಗ್ ಬೆಷ್ಟು ಅದಕ್ಕೆ ನೋಡ್ಕೊ. ಎಲ್ಲ ಅಂದ್ರು ಅದಕ್ಕೆ ನನಗೆ ಅದನೇ ಮುಖ್ಯಾನೋ ಇಲ್ವೋ ಬಹಳ ಕಂಫ್ಯೂಷನ್ ಬ್ರೋ ಯಾಕಂದ್ರೆ. ಎಷ್ಟೊಂದ ಜನ ಏಂತಾರೆ ಅದು ಮಾಡ್ಸಿಲ್ಲ ಅಂದ್ರೆ. ಸುಮ್ನೆ ತೊಂದರೆ ಆಗ್ತ ಮುಂದೆ ಇಲ್ಲಾ ದುಡ್ಡಿನ ಪ್ರಾಬ್ಲಮ್ ಇಲ್ಲ. ಜಗಳ ಪ್ರಾಬ್ಲಮ್ ಆಗ್ಲಿ ಒಂದೆಲ್ಲ ಒಂದು ತೊಂದರೆ ಆಕಂತೆ ದಿಸ ಇಲ್ಲಾನೇ ದಿಶ. ನಿಮ್ದಿನೇ ಇರಲ್ವಾ ಹಗೆಲ್ಲಾ ಜಾಸ್ತಿ ದಿನ ಆಯ್ತಾ ಅದ ಒ ಫುಲ್ಲು ಡೌಟ್ ಒಬ್ರು ನನಗೆ.
ಬ್ರೋ ಅವ ಅವೆಲ್ಲಾ ತಲೆ ಕೆಇಡ್ಸ್ಕೊಬೇಡ ಈ. ಈಗ ಪೂಜಾರಿ ನಂಬರು ಕೊಡ್ತೀನಿ ಹೋಗ ಅವನ ಹತ್ರ ಹೋಗ ಮಾತಾಡೋ. ಆಯ್ತಾ ಅವನು ನಂಗ ತುಂಬಾ ಗೊತ್ತಿರೋವನ್ನೆ. ಏನಂದ್ರೆ ನಿನ್ ಜಾತಕ ಒಂದ ತಗೊಂಡ ಹೋಗು ನಿಮ್ಮ ಅಪ್ಪ ಅಮ್ಮನ ಜಾತ್ಕ. ಇದ್ರೆ ಆಯ್ತಾ. ಆ ಮಧ್ವ ಆಗಿರೋ ಡೇಟ್ ನಿಮ್ಮ ಅಪ್ಪ ಅಮ್ಮ ಅದು ನಿಂದು ಹುಟ್ಟಿರೋ ಡೇಟ್ ಸಾಕು. ನಿನ್ ನಿನ್ನೆ ನಿನ್ನ ಹೆಸ್ರಲ್ಲೇ ಮನೆ ಮಾಡಂಗಿದ್ರೆ ನೀನ್ ಒಬ್ಬನ ಜಾತಕ ಸಾಕ್ ಬ್ರೋ.
ಓಕೆ ಬ್ರೋ ಸರಿ ಬ್ರೋ ನೀವ್ ಹೇಳ್ದಂಗ ಆಯ್ತು.
ತಗೋ. ತಗೊಂಡೋಗ ಅವನ ಹತ್ರ ಹೋಗು ಅವನು ಹೇಳ್ತಾನೆ ಯಾವ ಫೇಸಿಂಗ್ ಆಗ್ ಬರುತ್ತೆ ಚಿನ್ನ ಆಗ್ ಬರುತ್ ಮ ಎಲ್ಲ ಎ ಟು ಜಝೆಡ್ ಹೇಳ್ತಾನ ಅವನು ನಾನ್ ಕಳ್ಸಿದ್ದೀನ ಅಂತ ಒಂದ್ ಮಾತ್ ಹೇಳು ಸಾಕು. ಆಮೇಲೆ ಆ ಆರ್ಕಿಟೆಕ್ಚರರ್ ಆತ್ರ ಹೋಗ್ತೀಯಲ್ಲ ಸರ್ ನನಗೆ ಈ ಫೇಸಿಂಗ್ ಆಗ ಬರುತ್ತೆ. ನೋಡಿ ನನ್ಗೆ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ನೀವೇ ಒಪ್ಸ್ ನಿಮ್ಗೆ. ಒಪ್ಸಿದೀನಂದ್ರೆ ಏನ್ ಮನೆ ತಕ್ಕೊಡ್ತನ್ ಗೊತ್ತ ಅವನು ಯಪ್ಪ. ನಿಜ ಬ್ರೋ ನನ್ಗೆ ಅನಸ್ತು ಈ ಕಾಲದಲ್ಲಿ ಮನುಷ್ಯರು ಈಥರಾನು ಸರ್ವಿಸ್ ಕೊಡ್ತಾರಾ ಅಂತ. ತ
ಹ್ಯಾಂಕ್ಸ್ ಬರೋ ಇಷ್ಟೊಂದೆಲ್ಲ ಸ್ವಲ್ಪ ಹೇಳ್ಕೊಡ್ತಿರೋದು ಅಥವಾ ಕ್ಯಾರಿಂಗ್ ಮಾಡೋದಲ್ಲಾ.
ಎ ಬ್ರೋ ಫ್ರೆಂಡ್ಶಿಪ್ ಬ್ರೋ. ಏನ್ ಬ್ರೋ ನೀನು ಚಿಪ್ ಮಾಡ್ತಿದ್ದೀಯ ನಮ್ ಫ್ರೆಂಡ್ಶಿಪ್ನ.
ಇಷ್ಟೆಲ್ಲ ಎಲ್ಪ್ ಮಾಡ್ದಾರ ಅವರು ನನಗೆ ಜಾಸ್ತಿ ಅಂತವ್ರ್ದ ಯಾರ್ದು ಕಾಟಕ್ಟ್ ಇಲ್ಲಬ್ರೋ ಅದಕ್ಕೆ. ನೀನ್ ಇಷ್ಟೊಂದು ಇದ್ ಮಾಡ್ದಲ್ಲ ಅಡ್ವೈಸ್ ಎಲ್ಲ ಕೊಟ್ಟ್ಯಾ ಎಲ್ಲಾ ಮಾಡಿಲ್ಲ. ನೋಡು ಬ್ರೊ ನನಗೆ ಏನೆ ಪ್ರಾಬ್ಲಮ್ ಆದ್ರುೂ ನಿನ್ನ ಹತ್ರನ್ ಜಾಸ್ತಿ ಕೇಳೋದು ನಿನ್ ಹೇಗೆ ಗೊತ್ತ ಇಲ್ಲ.
ಹಾ
ಅದಿಕೆ ಬ್ರೋ.
ಹ ಮತ್ತೆಬ್ರೋ ಏ ನೀನ್ ಹೊಡಿತೀನ್ ನೋಡ್ ನಿನ್ಗೆ. ಟ್ಯಾಂಕ್ಸ್ ಅಂದ್ರೆ.
ಬ್ರೋ ನೆಕ್ಸ್ಟು ಮನೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೇವಿ ಗೊತ್ತಾ. ಪಾಯದ್ ಪೂಜೆ ಅಂತ ಮಾಡ್ತಾರಲ್ಲ. ಇನೆನ್ ಇವಾಗ ಐತೆ ಬ್ರೋ ಇನ್ನೊಂದು ವೀಕಲ್ಲಿ ಐತೆ ಇಟ್ಕೊಂಡಿವಿ.
ಏನ್ ಪೂಜಾರಿನ ಇಡ್ಕೊಂಡಿದ್ಯಾ ಇಲ್ಲ ಇಡ್ಸ್ಕೊಬೇಕಾ.
ಇಲ್ಲ ಬ್ರೋ ಪೂಜಾರಿ ಇದ್ದಾರೆ.
ಹಾ ಅವ್ರಿಗೆ ಕೇಳು. ಆಮ್ಮ್ ಯಾವ ಫೇಸಿಂಗ್ ಆಗ್ಬರುತ್ತ ಅಂದಬಿಟ್ಟು.
ಹಾ ಓಕೆ ಅದೇ ಬ್ರೋ ಅವ್ರ ಹತ್ರನ ಹೋಗ್ತಿದೀವಿ ಕೇಳಕ್ಕೆ.
ಹ ಅವ್ರು ಅವ್ರು ನೋಡಲ್ಲ ಅಂದ್ರೆ ನೋಡು ನಮ್ಮೊಂದ ಪೂಜೆನು. ಮಾಡ್ತಾನೆ ಎಲ್ಲಾನು ಮಾಡ್ತಾನೆ.
ಹ್ಮ್ ಸರಿ ಬ್ರೋ ಆಯ್ತು ನೋಡ್ಬಿಟ್ಟು ಓದ್ ಹತಿನಿ ಅದಕ್ಕೆ ಅವ್ರ ಹತ್ರ ಕೇಳ್ಬಿಟ್ಟು ಅದ್ಮೇಲೆ ನಾ ನಿನಗೆ ಫೋನ್ ಹಾಕಿ ಮತ್ತೆ ನಾ ನಿನ್ನ ಹತ್ರ ಮಾತಾಡ್ತೀನಿ ತಗೋ ಬ್ರೋ.
ಹ್ಮ್ ಕೇಳಿ ಹ್ಮ್ ಕೇಳ್ಬಿಟ್ಟು ಒಂದ ಮಾತು ಮಾತಾಡು. ಆರ್ಕಿಟೆಕ್ಚರ್ ಅವನು ಚೆನ್ನಾಗಿದನೆ ನೋಡು ಬ್ರೋ ಮಿಸ್ ಮಾಡ್ಬೇಡ.
ಥ್ಯಾಂಕ್ಸ್ ಬ್ರೋ ಒಂದು ಹೆಂಗಿದ್ರು ನಾಳೆ ಸಿಕ್ತಯಲ್ಲ ನಿನ್ ಹತ್ರ ಮತ್ತೆ ಮತಾಡ್ತೀನಿ ತಾ ಬ್ರೋ.
ಇಲ್ಲ ಅವ್ನ್ ಕರ್ಕೊಂಡ್ ಬರ್ಲ್ಲ ನಾಳೆ ಆರ್ಕಿಟೆಕ್ಚರ್ ನ.
ನ್ ಒಂದು ಫೊರ್ ಡೇಸ್ ನಲ್ಲಿ ಪೂಜೆ ಐತಲ್ಲ ಅವಾಗೆ ಕರ್ಕೊಂಡ್ ಬಂದ್ಬಿಡು.
ಹ್ಮ್ ಮೀಟ್ ಮಾಡ್ಬಿಟ್ಟು ನೀನು ಮಾತಾಡು ನಿಂಂಗ ಹಿಂಗ ಹಿಂಗ್ ಬೇಕೋ.
ಹ ಓಕೆ
ಹ್ಮ್ ಸರಿ ಸರಿ ಬ್ರೋ.